ಹ
ಹಲೋ
ಹ್ಮ್ ಆರಾಮಾಗಿದಿಯಾ
ಹಾ ಅಕ್ಕಾ ಆರಾಮ್ ನೀನು
ಹು ನಾನ್ ಆರಾಮವ್ವ
ಏನ್ ಕೆಲ್ಸಕ್ಕ
ಕೆಲ್ಸ ಏನೀಲ್ ನೋಡ್ ಮಾಡ್ಬೇಕಿನ ಸಾಯಂಕಾಲ
ಹ್ಮ
ಕೊಂತಿವಿ
ನಾವು ಈಗವ್ವ ಏನ ಕರೆಂಟ್ ಇಲ್ಲ ಏನಿಲ್ಲ ಅವಾಗ ಹೋಗಿ ಕರೆಂಟ್ ಏನ ಬಂದಿಲ್ಲ
ಬಂದಿಲ್ಲ
ಇನ್ನ ಇಲ್ಲ ನೋಡ್
ಹ ಹೌದು ಅಂದ್ರ ಅಲ್ಲ ಕರೆಕ್ಟ್ ಸರಿಯ ಕೊಡದೇ ಇಲ್ಲವ ಹಳ್ಳಿಗೊಳಿಗೆ
ಹೌದ ಅವಕ್ಕ ಒಂದು ಸ್ವಲ್ಪ ನೋಡ ಆಟೆ ಮುಂಜಾನೆ ಮಳಿ ಬಂದದ್ಕ ಇನ್ನ ಇಲ್ಲ ನೋಡ್ ಲೈಟ್
ಹೌದು ಹಂಗಿನ್ ಸ್ವಲ್ಪ ಗಾಳಿ ಬಿಡ್ಲಿ ಸ್ವಲ್ಪ ಮಳೆ ಆಲಿ ಆಯ್ತತ್ ತೆಗದ ಬಿಡ್ತಾರ ಅ ಕಡೆ ಒಂದೊಂದ ದಿನ ಆಕಡೆ
ಇನ್ನು ಈಗ ಚದ್ರಾಗ ಕುದಿ ಸಾಯೋ ಸಂಗಟ್ ಇಟ್ಟಂಗವ ಇವ
ಹ್ಮ್ ಬಿಸಿಲು ಜಗ್ಗಿ ಅದ ಕುದಿ ಅದಾ ದೊಡ್ಡ ಅವ್ರೆ ಹೆಂಗ ಆತವ ಹುಡುಗರು ಹೆಂಗ ಮಾಡ್ಬೇಕು
ಸಣ್ಣ ಮಕ್ಕಳು ಒದ್ದೆಡ್ ಹೋತಾವ
ಹ್ಮ್ ಹಂಗಗೆ ಆತ ಇನ್ನು ಸಂಜಿಕನ ಕೊಟ್ರ ಚಲೋ ಅದ ಹ್ಮ್ ಆಯ್ತವ ಮಾಡ್ದೆ
ತೆನನ
ಎಷ್ಟೊತ್ತಿಗೆ ಬರ್ತಾವೋ ಏನೋ ಆಯ್ತು ನೋಡಿ ಮಾಡಿದ್ವಿ ನಿಮ್ಮದು ಊಟ
ನಮ್ದೇ ಆಗದೆ ನೋಡಕ್ಕೆ
ಹ್ಮ್ ಏನ್ ಮಾಡಿದ್ರ ಸ್ಪೆಷಲ್
ಏನ ಇಲ್ಲವ್ವ ಅದೇ ಮುಂಜಾನೆ ದೋಸೆ ಮಾಡಿದ್ದೇ ಮಧ್ಯಾನ್ದಾಗೆ ರೊಟ್ಟಿ ಪಲ್ಲಿ
ಹ್ಮ ದಾಸಿ ಏನ್ ಅಕ್ಕಿ ನೆನೆ ಯಾಕ್ ಮಾಡಿದ್ರೆ ಹೆಂಗ
ಹ್ಞೂ ಅಕ್ಕ ಅಕ್ಕಿ ನೆನಕ್ಕೆೆ
ಹ್ಮ್ ಹ್ಮ್ ಅವ್ ಮಾಡ್ತಾರಂತೆಲ್ಲ ಹಂಗೆ ಮಾಡಿದ
ಇಲ್ಲವಾ ಅಕ್ಕಿ ನೆನ್ಯಕ ಮಿಕ್ಸರ್ ಕ ಹಾಕೀ ನಡ್ಯತ
ಹ್ಮ್
ಅಕ್ಕ ಅಲ್ಲಿನು ಪುಲ್ಸೀಟಿಯಾಗತ್ತ ನೀವ ಇದ್ದಿದ್ದ ಈಗ
ಇಲ್ಲ ಸಿಟಿ ಳಿಂದ ಸ್ವಲ್ಪ ದೂರ ಆಗ್ತವ
ದೋರ
ಹ್ಮ್ ಸಿಟಿಲಿಂದ ಮತ್ತ ಒಂದು ಏಳು ಎಂಟು ಕಿಲೋಮೀಟರ್ ಆತದ
ಹ ನಾ ಹೋಗ್ ಬರಕ್ಕ ನಿಮಾಗ ಸಮೀಪ ಅದಾನ
ಯಾಾವದು ಡ್ಯೂಟಿ ಹ ಸಮೀಪಾತದ ಒಂದು ಎರಡು ಕಿಲೋಮೀಟರ್ ಅಲ್ಲಿಗೆ ಇಲ್ಲಿಗೆ
ಹ್ಮ್ ಏನ್ ಸ್ಕೂಟಿ ಒಯ್ತಾರನಾ ಅವರ
ಹ್ಞೂ ಸ್ಕೂಟಿ ತಗೊಳ್ಳೋತರ
ಇಬ್ರ ನೀವು ಮನ್ಯಾಗ
ಹ್ಮ್ ಇಬ್ರೇ ನಮ್ಮ ಅತ್ತಿನಾರ ಆರ ಇಲ್ ದೊಡ್ ಅತ್ತಿನವಾರ ಅಂದ್ರೆ ನಮ್ಮ ಅಮ್ಮನ ಅಣ್ಣದರು ಇಲ್ಯಾರ
ಹ್ಮ್
ನಮ್ಮ ಅತ್ತಿ ಮಾಮ ಅಕ್ಕ ದೊಡ್ಡ ಎಲ್ಲಾರ ಯಾರ ಅಂದ್ರರು ಕಡೆ ಕಡೆಕ್ಕೆ ಎಲ್ಲಾರೂ
ಹ್ಮ್
ಹ್ಮ್
ಇವ್ ನಿಮ್ ಅಣ್ಣ ಅದ ಕೆಲ್ಸ ಮಾಡ ತಿನ್ಲಕದನ್ ಮಾಡಾಕತ್ ನೇಮ್ ಬಿಟ್ಟ
ಬಿಟ್ರಲ್ಲ ಅದ ಅವಾಗೆ
ಬಿಟ್ರಾ
ಅಯ್ ಅವಾಗೆ ಬಿಟ್ಟ ಎಷ್ಟು ಒಂದು ಹದ್ನೈದು ದಿನ ಮಾಡಿದ ಅಷ್ಟೇ ಹದನೈದಿನ ಮಾಡಣ ಬಟ್ ತಿರುಗಾಡದು ಅದರ ಗಾಡ ತೊಗೊಂಡ ತಿರುಗಾಡಿದ್ದು ಮಾಡಿದ್ದು ಅದ್ರದ ಅದಕ್ಕೆ ಆಗವಲ್ದು ಅಂತ ಬಿಟ್ಟ
ಪೇಮೆಂಟ್ ಬಂತ
ಬಂದದ ಅಂತ ಆದ್ರ ಅಷ್ಟು ಹದನೈದು ಸಾವಿರ ಏನ್ ಬಂದದಂತ
ಆದ್ರ ಟಾರ್ಗೆಟ್ ಇತ್ತವಾ
ಟಾರ್ಗೆಟ್ ಇದ್ದದಕ್ಕೆೆ ವಜ್ಜಗದ
ಇನಾದ್ರೂ ಬಿಡ್ತಾರ ಗ್ರೂಪ್ಗೆ ನಂದದ ಕರ್ನಾಟಕ ಇದ್ರ ಗ್ರೂಪ್ ಅ ಜಾಬ್ದು
ಹ
ಇನ್ ಇನ್ನಾದ್ರೂ ಅದು ಏನ ಈಗ ಮಕ್ಕಳ ಬಗ್ಗೆ ಸರ್ವೆ ಮಾಡೋದದಂತವಾ ಏನೇನ.
ಹೌದಾ.
ಇನ್ನಾದ್ರು ಬಿಡ್ತಾರ ನೋಡ ಆದ್ರ ಆ ಕಡೆ ಕೊಪ್ಪಳ ರಾಯಚೂರ್.
ಈ ಕಡೆ ಯಾವನ ಬಿಟ್ರ ಅಂದ್ರೆ ಹೇಳಳ್ ನಮ ಬಾಗ್ಯ ಮಾಡ್ತನ ಅಂದಾಳ.
ಹ್ಮ್ ಹ್ಮ್.
ಯಾವನ ಬೇಗಾನ ಅಕಸ್ಮಾತ್ ಆ ಕಡೆ ಹಳ್ಳಿಗೋಳದಲ್ಲಿ ಇದ್ದು ಅಂದ್ರ.
ಹಾ.
ಹ ಕನ್ನಳಿ ಬೈಸ್ ಬಳಂತ ಕೂಡ್ಲಿಗ್ ಯಾವನ ಬಂದ್ ಅಂದ್ರೆ ಗೊತ್ತಾಯ್ತ ಅಂದ್ರ ಹೇಳ.
ಹಾ ಹಾ ಹಾಕ್.
ಹ್ಮ್.
ನಿಮ್ಮ ಅಣ್ಣನ್ ಹೆಂತ್ಯ.
ಹ್ಮ್ ಮಾಡ್ತೀನ ಅಂತ ಅಂದಾಳ. ಆಕಿಂದು ಸೆಕಂಡ್ ಇಯರ್ ಮುಗತದ ಈ ಡಿಗ್ರಿ ಆಕಿ ರೇಕ್ ಆಕಿನ ಒಂದೇ ಕ್ಲಾಸ್ ಮಂಟ್ ಈಗ ಒಮ್ಮೆ ಹಚ್ಚಾರ ಇಬ್ಬ್ರು.
ಹ್ಮ್ ಹ್ಮ್.
ಡಿಗ್ರೀನು ಫೈನಲ್ ಆಯ್ತ ಇವಾಗ.
ಹ್ಮ ಹ್ಮ. ಹೇಳ್ತಿನ ತೊಗೊ ಅಕ್ಕಾ ಅದೇ. ಎಜುಕೇಶನ್ ನೋಡುವ ಈಗ ಅದೇ ನೀಮ್ ಅಣ್ಣಾ ಮಾಡಕತಿದ್ನ ಅಲ್ಲಾ ನಮಗ ಅದು ಇದು. ಎಸ್ ಮಂದಿ ಮಾಡಿದ್ರ ಬಿಡು ಅದನ್ ಕೆ. ಎಚ್ ಪಿ ಟಿ ಅನರ ರೂಪ. ಅಕ್ಕಿ ಅದನ್ ಇನ್ನ ಮಾಡ್ತಿದ್ಲವ ಅಕ್ಕಿ.
ಏನ್ ಮಾಡ್ತಿದ್ರ.
ಅದೇ ಅದು ಡಿಜಿಟಲ್ ಸರ್ವೆ ಮಾಡೋದಿತ್ತಲ್ಲ.
ಹ್ಮ್ ಹ್ಮ್.
ನಿಮ್ಮಣ್ಣ ಬಿಟ್ಟನ ಅಂದೆಲ್ಲ.
ಹೌದೌದು ಹೌದು ಆಕೆ ರೂಪ ಮಾಡಾಕತಿಲ್ಲ ಅಂತ.
ಅಕ್ಕಿ ರೂಪಾ ಮತ್ತ ಅಕ್ಕಿ ಏನ್ವು ಆಕಿನ ಹೆಸ್ರು ಏನೈತ್ ಅಕಿ ಸೀಮಾ.
ಹ್ಮ್.
ಹಾ ಇದ್ರೂ ಬಿಡು ನಮಊರ ಗ ಕೊಡ್ಲಾರದಕ ಪಂಚಾಯತ್ರ ಡಂಗರ ಹೊಡಿಯದ್ರಿ ಅಂತ ಹೇಳಾಕತ್ತಿದಿದ್ದರು ಪಂಚಾಯತಿಯಾಗ ಬಂದ್.
ಅಲ್ಲಿಗ ಬಂದಿದ್ರಾ.
ಹ್ಮ್ ನಮ್ಮ ಊರಿಗೆ ಬಂದಿಲ್ಲ ನಮ್ಮ ಮನಿಗೆ ಬಂದಿದ್ಲು ನಾವೇ ಹಾಸ್ಕೊಂಡಿಲ್ಲ ಬ್ಯಾರೆದಾರ ಯಾಕ್.
ಹ್ಮ್.
ಅಕಿ ಸೀಮಾ ಸ್ಕೂಟಿ ಮನಿಗ ಬಂದ ನಿಂತದಲ್ಲ. ಕೆ. ಎಚ್ ಪಿ ಟಿ ಸ್ಕೂಟಿ ಅದಲ್ಲ ಇಲ್ಲಿ ಯಾರ ಅತ ಬರಲೆಂತನ ಸಡನ್ಲಿ ಹಂಗೆ ಹೊರಗಿಂದ. ಅಕ್ಕ ನಿನ್ನೆ ನಿಂದನ ಮನೆ ಅಂದಲ್ಲು ಹೂ ಅಂದ ಹಿಂಗ ಅಕ್ಕ ಅಂದ್ಲು ನಮ್ಮ ವು ಐದುನೂರು ರೂಪಾಯಿ ಕೊಡ್ಬೇಕಕ್ ನೋಡ ಅಂದ್ಲ ಈಗ ನಮ್ ಗೊತ್ತಿಲ್ಲವಾ ಹೊಳ್ಳಿ ಬಾ ಅಂದೆ ಹೊಳ್ಳಿ ಬರಲೆ ಇಲ್ಲಾ ಆಕಿ.
ಹೌದಾ.
ಹ್ಮ್.
ಮಾಡ ನಮ್ ಊರಾಗ ಯಾರು ಆಗ್ಕ್ಸ ಹಾಸ್ಕೊಂಡಿಲ್ಲ ಹಾಸ್ಕೊಳಕ ಪಂಚಾಯತಿಗ್ ಹೋಗಿದ್ರು ಅವರು ಡಂಗರ ಹೊಡರಿ ಈ ತರ ಅದ ಅಂತ ಹೇಳಿ.
ಹ್ಮ್. ಹಾಕ್ಸ್ಕೊಲ್ಲ ನೂರ್ ನೂರು ರೂಪಾಯಿ ಕೊಟ್ಟ ಹಾಸ್ಕೋ ಅಂದ್ರೆ ನೋಡಿ ಹಾಕ್ಸ್ಕೊಂಡ್ರು ಅದರ ದ ಏನಿಲ್ಲಾ ಹೌದಿಲ್ಲ ಅಲ್ಲಿಲಾ ಆಕಡೆ ಗಪ್ ಗಪ್ಪೆ ಆದ್ರ.
ಹೂ ಮತ್
ನಮ್ಮ ಊರಗನು ಮಾಡಿ ಹೊದ್ರರು ಸರ್ವೆಗಳು ಮಾಡ್ಯಾರ.
ನಮ್ ನಮ್ ಕೆಲಸ ಅಲ್ಲಿ ಅಂತ ನಾವು ಮಾಡ್ಕೊತಿವಿ ಆಮೇಲೆ ಯೂಸ್ ಆಗಿರ್ಬೇಕುವು.
ಯೂಸ್ ಮಾಡಿದ ಮ್ಯಾಗ ಯೂಸ್ ಆಗ್ಬೇಕು ಅದು ನೆನ್ಸಂಗ ಇರ್ಬೇಕು ಹಿಂಗ ಮಾಡಿ ಹೋದ್ರಪ್ಪ ಹಿಂಗ ಯೂಸ್ ಆತು ಅಂತ ಅನ್ಸಬೇಕು.
ಹ್ಮ್
ಹ್ಮ ಮತ್ತ್ ಒಳ್ ಹಿಂದ್ ಬೈಕೊಳಂಗ್ ಆಗಿರ್ಬಾದು.
ನಮ್ಮ್ ಮನೆ ಬಿ ಮಾಡಿ ನಮ್ಮ ಮನೆ ಬಿಳಿ ಯಾಕ್ ಹಾಕ್ಸೋಬೇಕು ಏನ್ ಹಾಕ್ಸೋಬೇಕು ಅ ಪ್ರಶ್ನೆ ಮಾಡತಿದ್ರ ಅವ್ರು.
ಹ್ಮ್
ಹಳ್ಳಿ ಒಳಗ್ ನೂರ್ ರೂಪಾಯಿ ಅಂದ್ರ ಹಂಗೆ ಕೊಡ್ತಾರೆ ನಕ ಅದೇ ನೂರ ಐವತ್ ರೂಪಯ್ ದುಡಿಯಕ ಓತಿರ್ತರ್.
ಹಾ ಮತ್ತೆ ನೂರ್ ಐವತ್ತ್ ರೂಪಾಯಕ್ ಹೋಗ್ತಾಯಿರ್ತರ ಯಾಕ ಏನ್ ಅಂತ ಕೇಳ್ ಬೇಕಾತದ. ಅದನಯ್ತು ಅದ್ರದ್ದ ಏನ್ ಅರ್ಜೆಂಟೀನೈತ ಅಂತಾರ ಅದ್ರ ಏನ್ ಅದ್ರಲ್ಲಿ ಏನ ಇಂತದವ ಈಗ ನಮ್ಗ ನಮ್ಗ ರೊಕ್ಕರ್ಲರ್ದಾಗ ಅಂತರ.
ಹಂಗೆ ಅಂತರ್ ಮತ್ತೆ.
ಹ್ಮ್ ಅದೇ ಮಾಡನಂತ ಒನ್ ಸ್ವಲ್ಪ ದಿನ ಮಾಡ್ದ ಮಾಡ್ ಬಿಟ್ಟ.
ಈಗ ಅಲ್ಲೇ ಶಾಪುರದಾಗ ಅಲ್ಲೇ ವರ್ಕಶಾಪ್ನಾಗ ಹೋಗಕತನ.
ಹಾ ಹಾ ಹಾ ಅದ ಅದೇ ಇದರ್ಲಿತ್ರರನ ಬಿಡ್ತಿರ್ತ ಇತ್ತೆ ಇ ಏನೇನೋ ಅದ ಇ ಇವತ್ ನೋ ಬಿಟ್ಟಾರ್ ನೋಡ್ ಇದುಕ್ಕ ಅದು. ಗೋಲ್ಬರ್ಗ್ ಸೂ ಸ್ಕೂಲ್ ಏನ್ ಯಾವ್ದ ಅದಾವದು ಗುಲ್ಬರ್ಗ. ಅಲ್ ಅದದ ಇಂಟ್ರು. ಆಕೆರಿ ಇಪ್ಪತ್ತ ಇಪ್ಪತ್ತೊಂಬತಕೆನಾದ.
ಹ್ಮ ಹೌದಾ
ಅದೇ ಅಂತವೆ ಎಲ್ಲ ಸುಮ್ನೆ ಆಗಲ್ಲ ಬಿಡಲ್ಲ ಅದ್ರ ಟಾರ್ಗೆಟ್ ಮ್ಯಾಪ್. ಪೇಮೆಂಟ್ ಅಷ್ಟ್ ರೀಚ್ ಆದ್ರೆ ಪೇಮೆಂಟ್ ಅಷ್ಟ್ ಕೊಡ್ತಾರ.
ಹ್ಮ್
ಇಲ್ಲ ಪೇಮೆಂಟ್ ಅಷ್ ಕೊಡಲ್ಲ.
ಹ್ಮ್ ರೀಚ್ ಆಗದ್ ಆಗ್ಬೇಕಲ ಟಾರ್ಗೆಟ್.
ಹ್ಮ್ ಈಸದ್ದ ನಾವ್ ಕೆಲ್ಸ ಹಂಗ ಏ ಟ್ರಾಲಿ ಶ್ರಮ ಪಟ್ಟಕ್ ಮಂತ್ಲಿ ಪೇಮೆಂಟ್ ಇದ್ರ ಅದೊಂದು ಟೆನ್ಷನ್ ಇರಲ್ಲ.
ಹ್ಮ್
ಈ ಟಾರ್ಗೆಟ್ ಮ್ಯಾ ಪೇಮೆಂಟ್ ಅ
ಹಜ್ ಹೊತದದು
ಅದ್ಕೆ ಸುಮ್ನೆ ಯಾಕಂತ.
ಅದ್ರಾಗ ಸಿಟಿಯಾಗ ಇದ್ದಂಗೆ ಹಳ್ಳ್ಯಗ ಇರಲ್ಲ ಯಾಕ ಏನು ಯೋಚ್ನೆ ಮಾಡ್ತಾರ್ ಅವಾಗ.
ಹೌದೌದು
ಯಾವ್ದಕ್ ಮಾಡ್ಬೇಕು ಇದಕ್ಕಿಲ್ಲ ಇವ್ರೆನ್ ಸುಮ್ನೆ ಬಂದರೇನೋ ಸುಮ್ನೆ ರೊಕ್ಕ ತಿನ್ನಾಕ್ ಬಂದಾರೇನೋ ಅಂತ ಹಿಂಗೆಲ್ಲ ಯೋಚ್ನೆ ಮಾಡ್ - - ಆತರಲ್ಲ ಮಾಡ್ಸಲ್ಲ.
ಹೌದು ಕೆಲಸ ಮಾಡ್ಬೇಕ್
ಮಾಡ್ಬೇಕು ಇನ್ನ ಮಾಡ್ಬೇಕು ಕುಂತಿನೋಡು. ಇಗ ಒನ್ಚುರ್ ಹ್ಮ್ ಮಾಡಾ ಬಿಸ್ಲು ಮಾಡಾ ಬಿಸ್ಲು ಆದಾ. ನಾವ ಇವತ್ ಬಟ್ಟಿ ಹಿಂಡಿಲ್ಲಾ ಏನಿಲ್ಲಾ ಹಂಗೆ ಅವನ.
ಜಲ್ದಿ ಹೋಗುದಾಕ್ಬೇಕು ಬಿಡ್ಬೇಕ ಇಲ ಅಲ್ಲಿ ಹೋಗಿ ಹೋಗಿ ನೀನು ಸೋಮಾರಿ.
ಹಂಗೆ ಆಗ್ಯದ ಎರಡು ತಿನಕ ಮೂರ್ ದನ್ಕ ಹೋಗ್ದಂಗ ಆಗಲತ್ತಾದ ಬಟ್ಟಿ.
ಇಲ್ಲೆಲ್ಲ ಕಂಟಿನ್ಯೂ ದಿನ ಕೆಲ್ಸ ಆಗ್ತಿದ್ದು
ಇಬರು ಇರ್ತವನೋದು ಮೂರ್ ದಿನಕೆ ನಾಕ್ ದಿನಕ್ ಒಕ್ದಂಗ ಆಗ್ತದ ಇವತ್ದ್ರಾಗ ಮಳ ಇವ ತಿಂಡಾಕ್. ಪಕಂದ್ ಮಳಿ ಒಂದ ಬಂತು ಬೆಳಿಗ್ಗೆ.
ಹ್ಮ್
ಆಯ್ತಿಗೆ ನಾಳಿಗೆ.
ಹ್ಮ
ಮತ್ತೆ ಎಲ್ಲಿ ಸ್ವಲ್ಪ ಇರ್ತ ಅದ್ರಾಗವತ್ತು ಇದು ಏಕಾದಶಿ ಮಾಡಿ ಎಲ್ಲ ಒಂದತ್ತು
ಹಾ ಹಾ
ನಾಳೆ ಎಂಡ ಹಾಕಿದ್ರಯ್ತಂತ
ಹ್ಮಞ ನಾಳೆ ಹೋಗ್ಯಾಕತ್ತ ಇಬ್ಬರು ಅಷ್ಟ
ಹ್ಮ್ ಇ ನಾಳೆ ಮುಂಜಾನ ಜಲ್ದಿ ಫಸ್ಟ್ ಕಸ ಬಾಂಡೆ ಮಾಡಿ ಬಟ್ಟೆ ಹಂಡಿ ಹಾಕನ್ ಅಂದ್ರ ಆಮೇಲೆ ಮನೇದ ಮಾಡ್ಕೋಕ್ ನಡೀತು
ಹಾ ಅಡುಗೆ ಎಷ್ಟ ಆತ ಇಬ್ಬರು ಮಾಡ
ಹ್ಮ್ ಅಷ್ಟ್ ಅದೇ ಅಡಿನೇ ಹನ್ನೊಂದ ಹಡಿ ತಕ ಮಾಡತ್ನ ಇವ್ರಡಿನ ನ ಮನಾಗ ಅದೇ ಅತ್ರ ಇಷ್ಟ ಎಷ್ಟ ಸುತ್ತು ಎಷ್ಟು ಸುತ್ತು ಎಷ್ಟಟ್ಲೇ ಇಟ್ಲೆೇ ಎಟ್ಲೇಟತಾರ
ಹಾ
ಹ ಭಯಂಗ ಮಲ್ಲಿಯ ಹುಡಿ ಬಿದಿರ್ತಲ್ಲ ನಮ್ಗ ಅಲ್ಲಿ ಇದ್ರನು ಅದೇ ಹವ ನಾನು ಇರೋದಕ್ಕ ಓ ಒಂದಿಷ್ಟು ನಾವ ಒಂದಿಷ್ಟು ಮಾಡಲ ನ ಹನ್ನೊ ಗಂಟೆ ಮಾಡ್ತಿದ್ವಿ ನಾವತ್
ಹ್ಮ ಹ್ಮ್
ಹಂಗೆ ಫಾಸ್ಟ್ ಮಾಡ್ಕೊತಿದ್ರೆ ಅದೇ ರೂಢಿ ಇರ್ತದೆ
ನಮ್ಮ್ನ ನಡಲ್ಲ ನೋಡುವ ದಣಂಡೀರ್ ಮನ್ಯಾಗ ಎಲ್ಲಾ ಅವ ಅವಾಗ ಆಗ್ಬುಕ್
ಹ್ಮ್ ಅಂದ್ರ ಹಾಗೇ ಮತ್ ಮತ್ತ್ ಕೆಲ್ಸ ಹ್ಮ್ ದಂಡ ಮನಿ ಮೊದ್ಲು ಹಂಗೆ ಮಾಡ್ಕೊಂತಾಗ ಹಿಂಗೆ ರೂಢಿ ಇರ್ತದ ನಾವು ಕೆಲ್ಸಕ್ಕೆ ಹೋಗತ್ತಗ ಮಾಡ್ತಿದವಲ್ಲ ಬಡ ಬಡ ಎಂಟ ಅಂದ್ರ ಎಟಕ್ಕೆ ಹದೀವಿ ಏಳ್ಕಂದ್ರೆ ಏಳಕ ಹೋಗತಿದ್ದೀವಿ
ಏನು ಇಲ್ಲ
ಏನಿಲ್ಲಗ ಅಷ್ಟ
ಯಾವ ಹಸರು ಮಾಡಿದ್ರುನು ಅಲ್ಲಯೇ ಕುಂದರೋದು
ಹಾ ಎಂಗ
ಯಂಗ್ ಮಾಡಿದ್ರರು ಅಲ್ಲೇ ಪಂದರದನ್ನ ಲೇಟ್ ಮಾಡದ ಅಷ್ಟೇ
ಹ್ಮ ಅಂಗಗನ್ನ
ಸಂಜೆ ಕೆಲ್ಸ ಈ ಮಾಡ್ಬೇಕ ಆಕ ನೀನು
ಮಾಡ್ಬೇಕಸ ಬಾಂಡೆದು ಮಾಡಿ ಆಮೇಲೆ ಸಂಜೆ ಕಡ್ಗೆ ಮಾಡ್ಬೇಕು
ನಾವ್ ಮಾಡ್ಬೇಕ ನೋಡುವ ಈಗ ನಾವ ಎಲ್ಲಾ ಮಾಡಿ ಕಷ್ಟ ಬಾಣೆ ಬಟ್ಟಿ ಮರ್ಚವೆ ಎಲ್ಲ ಮಾಡ್ಕೊಂಡು
ಹ್ಮ್
ಸಂಜೆ ಕಡೆ ಮತ್
ಹೌದಾ ಯಾರಲ್ಲ ನಿಮ ತಂಗಿಯವ್ರ ಎಲ್ಲಾರ ಆರ ಮನ
ಎಲ್ಲಾರ ಅದ ಎಲ್ಲಾರೂ ಒಂದೊ್ ಮಾಡಟ್ಲಿ ಅಲ್ಲಿಗೆ ಬರ್ತದ ಬಾ ಮಂಜೆ ಹತ್ತವಲ್ಲಾ
ಲಕ್ಷ್ಮೀ ಇಲಯಾಳ
ಮ ಯಾಕೆ ನೀವು ಪನ್ನನಲ್ಲೇರ ಎಕ್ಸಾಮ ತ್ಲಾಕ್ಕ ಬಂದ
ಹೌದು
ಹ್ಮ್ ನಾನೇ ಬಂದಾಳ ಎಕ್ಸಾಮ್ ಅದಾವಲ್ಲ
ಹ್ಮ್ ಹ್ಮ್
ಎಗ್ಸಾಮ ಸಲ್ಲಾಮ ಬಂದ ಅವರ
ಹ್ಮ್ ಆಯತು ಅರಾಮಾರಲ್ಲ
ಹಾ ಎಲ್ಲರರು ಆರಾಮದಾರ
ಹ್ಮ್
ಸರಿಲ್
ಸರಿ ಹಂಗಾರ ಇಡ್ಲೆ ಮತ್ತೆ ಅಸ್ತಿಂತವಾ